ಎಲ್ಲಿರ್ರಿ ರಮೇಶ ಎಲ್ಲಿದೆ ಎಲ್ಲಿದೆ ಹೊರ ಬಂದಿದ್ವಿ ಯಾಕೆ ಹೊರಗೆ ಇದ್ದಿವಿ..
ಏನ್ ಮಾಡ್ತವ ಮಾನ್ಸ್ ಬರವಲ್ಲ..
ಹೌದಾ ಹುಡುಗಿರ ಇದ್ರು ಲಾಭ ಮನಸ್ಸು ಬರ್ಲಿಕ್ಕೆ.. ನಿಮ್ಮ ಹುಡುಗಿಯಾರ ಇಲ್ಲ..
ನಮ್ಗ ಯಾರ ಎಲ್ಲ..
ಏ ಇಬ್ಬ ಇಬ್ಬರು ಮೇಂಟೆನೆನ್ಸ್ ಮಾಡ್ತರಿ ನೀವು.. ಹ ಎಲ್ಲಿ.. ತಾಲಿಗೆರೆ..
ಹಾ ನಿಂಗೆ ಅಯ್ಯ ನಾನು
ಹೌದ ಆರಾಮ ನಿಡಪಾ.. ಏನ ನೋಡಪ್ಪ ಸುಮ್ ತಿರಿಗಾಡ.. ನೋಡಣ ನೋಡ ಮುದ್ರಿ ಹಳ್ಳದ ಆ ಕಡೆ.. ಈ ಅ ಕಾಡೆಲ್ಲ ಏನು ಕೆಲಸ ಎಲ್ಲ ಏನಲ್ಲ ಮಳೆಲ್ಲ ಏನಲ್ಲ ಮತ್ತೆ ಎಲ್ಲಿ ಎಲ್ಲ..
ಏ ಟೂರ್ ಪಾರ್ ಹೋಗ ಮ ಅಂದ್ರೆ ಓನ್ ಮಾಡಿರ್ಲ ಮತ್ತೆ ನಾಳೆ ನಡ್ದ..
ಪ್ಪಗ ಅಬ್ಬ ಮು ತರಲ್ಲ.. ಕಡೆ ಟ್ರಿಪ್.. ಆಯ್ತು ಮತ್ತು ನಾಳೆ ಬುಕ್ ಮಾಡಮ್ಮ ರಿಸೆರ್..
ಕ್ರಷರ ಮತ್ ಬಾ ಹಲ್ ಕಡೆಗೆ ಮಾತಾಡ..
ಹ ಅಂದ್ರ.. ಎಗರುರಿಸಿೂಡ ಮತ್ತ ನಳೆ ಇಡೆ ದಾ ಡೆಲ್ಲಿ ಗೋವಾ ಇಡೆ ಒನ್ನವರ ಎಲ್ಲ ಎಡೆ ಬತಾವ ಅಡೆ ಬರ್ತ ಲ ಒಟ್ಟ ಗೋವಾಕ್ಕೆ ಹೋಗಬೇಕ ಎಕಡೆ ಸುತ್ತ.. ಮಾಡ ಎಂಜ ಮಾಡ.. ಹ ಗೋದಾಗದು ಮ್ಯಾನ್ ಏನ್ ಹೇಳದು.. ಅದ್ರಾಗ ಬರ ನಿನ್ಗಣ ಒಂದ ಏ.. ಲವರ್ ಕೈ ಕೊಟ್ಟಣಂತ ಮತ್ತ ಅಲ್ಲೇ ಗೋದಾಗ ಎಂಜಾಯ್ ಆತ ಬಹಳ..
ಯ್ ಅಂತ ಎಲ್ಲಾ ಮಾಡ್ಬಡ್ದದು ಆಯ್ತು ಬುಟ್ಟ ಮೇಲೆ ಬ ಬಿಟ್ಟ ಬಿಡಬೇಕಕ್ ಆಯ್ತು ವಾದಳ ಮುಯತು..
ಮುಗಿತಾ ಸ ಏ ಅಂದ್ರೆ ಹೆಂಗ ಓಪನಿಂಗ್ ಮಾಡಿದ್ರ..
ಏನ್ ಮಾಡಕ್ ಆಗಲ್ಪಾ ಅವ್ನ ಹಣೆ ಬರ್ದಾಗ ಇದ್ದು ಅಂದ್ರೆ ಬರ್ತಳು ಅವನ ಹಣೆ ಬರ್ದಾಗ ಇಲ್ಲ..
ಅಷ್ಟ ಎಲ್ಲ ಹಣೆ ಬರ್ದ ಎಲ್ಲ ಬರ್ದಿಲ್ಲ ದೇವ್ರ ಅ ಬರ್ದನಪ್ಪ ಅ್ರ.. ಎಲ್ಲ ಇರಲ್ಲಕ್ಕ ನಿ ಬ ಬರ್ತ. ಬ ಅದೇ ಗೋವಾ ದಾಂಡಿಲ್ಯಾಗ ಸ್ವಪ ಎಲ್ಲಾ ಎಂಜ್ ಆತ ಹಾ ಪತ್ತರ ಏ ಭರ್ತನಾ ಪಾಮ ಬರ್ಲಿಕಂಗ ಎಡುಕಂದಾಮನ್ನಿ ಬರ್ಲಿಕಣ ಮತ್ತೆ ಕೈ ಕಾಲು ಕೆಟ್ಟಿ ಒಂದ ಪ್ರಸರ್ದ ಆಬಡದು ನಿಮ್ದ.
ಹ್ಮ್ ಅಲ್ಲೇ ಇರ್ಬೇಕ ಆತಣ ಒಂದ್ ನಾಕೈದ್ ದಿನ.
ಇದನಾಕ ಒಂದ್ ವಾರ ವಯ ಬಿೂಡ ಮ ಕಡೆ ಎಲ್ಲಾ ಪ್ರೆಶರ್. ಲಗ್ಗಣ ಗಡ ಮ ಮುಗ್ದ ಎಲ್ಲ ಏನೇನು ಇರ್ತವಂತವರೆಲ್ಲ ಫಸ್ಟಿಗೆ..
ಹೌದೌದು.
ಲಗ್ಣದ ಏನನು ಮುಗಸ್ತಾರ ಅಂತ ಎಲ್ಲ ಮುಗಿಸಸ ಬ ಕರ್ಕೊಂಬ್ ನೋಡ ಹಾ ನಡೀತ ಮತ್ತತ ಅಲ್ಲಿತಾನ ಏನ್ ಕರ್ಕೊ್ ಬರಂಗಿಲ್ಲ ಅವನಿಗೆ ಮತ್ತ ತಿಳ್ಕು ಆ ಮಾನಸಿಕಪ ಏನ್ ಮಾಡತಿ.
ಹೌದೌದು
ಅದಕ್ಕೆ ಇದು ದಾಂಡಾಲಗೆ ರೆಸಾರ್ಟ್ ಅದು ಬುಕ್ ಮಾಡಮ್ಮ ಅಲ್ಲಿ ಸ್ವಲ್ಪ ಎಂಜಾಯ್ ಆಗ್ತವನಿಗೆ. ಹ ಅವೆಲ್ಲ ಟಿಕೆಟ್ ಒಂದ. ಹದನೂರ ಹದಿನೂರು ರೂಪಾಯಿ ಇರುತ್ತ ಅವಾಗ ನೋಡ್ರಪಾ ಹನ್ನೆಡುನೂರು ಹದಿಮೂರು ನೂರು ಇತ್ತ. ಮತ್ತತ್ ಹೆಚ್ಚಗಾಗಿ ಇರ್ಬಹದು ಈಗ ಮುನ್ನೂರು ನನ್ನೂರು ರೂಪಾಯಿ.
ಹೌ ಯ ಒಬ್ಬೊಬ್ಬರಿಗೆ.
ಹಾ ಒಂದು ಹದಿನಾರು ನೂರು ಹದಿನೈದು ನೂರು ಬರುತ್ತೆ ಒಬ್ಬ್ರಿಗೆ. ಹದನೂ ಹಾ ಲಾಸ್ಟ್ ಹದಿನನೂರು.
ನೀ ಯಾವಾಗ ಹೋಯತು ಮತ್ತತ್ ದಂಡಲಿಗೆ.
ಏ ತಾಂಡೇರಿ ಹೋಗಿಲ್ಲ ನಾವು ಒಂದೇ ಸಲ ಹೋಗಿದ್ದೀವಿ ಅದನ್ನು ನಾವು ನಮ್ಮ ಅವ್ರ ಕಡಲಿಂದ. ಆಗ ಎಲ್ಲ ಕಬ್ಬಿನ ಗಾಡಿಗಳು ಅವ್ರ ಎಲ್ಲ ಸೀಜನ್ ಮುಗಿದ ಎಲ್ಲ ಟ್ರಿಪ್ ಇಡ್ತೀವಿ ನಾವು.
ಓ ನಿಮ್ಮವಂದ ಎಲ್ಲರಡು ಖರ್ಚ.
ಚೆಲ್ಲನ ಅವ್ರದ್ದ ಅದಕ್ಕೆ ಅವ್ರ ಕಡೆಯಿಂದ ಹೋಗಿದ್ದ್ವಿ ನಾವೆಲ್ಲ ಗೋವಾ ದಾಂಡೇಲಿ. ಎ ಬರ್ಗೆ ಈ ನಾವು. ಒಂದು ಹದ ದಿನ ಜನ ಹೋಗಿದೀವಿ ಒಂದ್ ಐವತ್ತು ಸಾವಿ ರೂಾಯಿ ಸನಿ ಬ್ ನಮ್ದ.
ಅಯ್ಯೋ ಸಾವರ
ಹಾ ಎಲ್ಲ ಊಟ ಅದು ಎಲ್ಲ ಮೂರ ಹತ್ತು ಊಟ ಹೊರದ ಅಲ್ಲ ಕಡೆ. ಗಾಡಿ ಬಾಡಿಗೆ ಡೀಜಲ್. ಮ ನಾವ್ದಾಗ ನಾ ಮಾಡ್ಕಂಬ್ರ ಎಲ್ಲಿ ಮಾಡ್ಕಿತ್ತು . ಪ್ ಹೊರಗ್ತ ಮ ಎಲ್ಲಾ ಮಾಡಿಕಕಿದ್ರೆ ಎಲ್ಲ ರುಚಿ ಬರ್ಲ್ಲದ ಅಲ್ಲ.
ಮಾಡ್ಕ ಬ ಹೊರಗ ಅಂದ್ರೆ ಕರ್ ಜಗ ಬರ್ತದ.
ಟೈಮ್ ಮಾಡ್ಕೊಬೇಕು ಒಂದು ಟೈಮ ಅಲ್ಲ ಟೈಮ್ ಮತ್ತ. ಹ ಎಲ್ಲಾ ಅವಾಗ ಒಂದ್ಸಲ ಹೋಗಿದ್ದೆ ಒ ನೋಡಿದಲ್ಲಿ ಹೆಂಗತಿ. ಇ ಟೂರ್ ಮತ್. ತಗತ್ ಬಟ್ ಇವ ಏನ್ ಮಾಡ್ತ ಜಗಳಾಡ ಮಾಸ್ತರ್ ಒಬ್ಬ ಚೊಲೋ ಇದ್ದಾ ಅವ್ನ ಬರೀ ಊರು ಜಿಬ್ಸ್ಕಳ ಮಗ ಅವ.
ಅವನಿಗೇನ್ ಹಾಕೊಂಡ್ ಹೋಗೋದ್ ಬೇಡ
ಯ್ ನೀ ಕರ್ಕೊಂಡ ಹೋಗೋದ ಬೇಡ ಅವ ಬರತ್ನ ಅಂದ್ರನು ಬೇಡ ಅನ್ನೋದು. ಏ ಬ್ಯಾಡ ಬಾಡ ಅವನ್ ಸವಾಸ್ಯನ. ನಾ ನೋಡಿದ್ಲ್ ಎಲ್ಲರ ನಾವ ಮೂರ್. ಮೂರ್ ಸಾವಿರ ಕೊಟ್ರ ಮೂರ್ ಸಾವಿರ ಬಿ ಕೊಟ್ಬಿಟ್ಟು ಮೂವರ್ ನೋಡು.
ಹೌದಾ.
ಅವರು ಮೂವರು ನಾವವು ಒಬ್ಬೊಬ್್ರ ಮೂರ್ ಮೂರು ಸಾವಿ ಕೊಟ್ಟು ಮೂ. ಹಾ ಒಬ್ಬನೇ ಮೂರು ಸಾವಿರ ಕೊಟ ಮನ್.
ಏನ್ ಮಾಡ.
ಏ ನಿಮ್ಮ ಹುಡುಗಿ ಫೋನ ಕಾಲ್ ಮಾಡ್ ಗೊತ್ತಾಳ.
ಯಾರ
ಹಾ ಇಲ್ಲಾ
ಹೌದಾ ಏನ್ ಟೂಯಿ ಟೂಯ ಹೊಂಟದ ಮತ್ತೇನ್ ನಡದದ್ರಿ ಏನ್ ಅದೇ ಮತ್ತೆವೆಲ್ಲ ಪ್ಲಾನ್ ಮಾಡಿರಿ ಟ್ರಿಪ್ಪಿಗೆ ಹೋಗ್ ಮತ್ತ ನಾಳಿಗ ಅಂದ್ರೆ ನಾಳಿಗ ಮುಗಿಸಿ ಬಿಡಮ್ಮ ನಾಡದ ಅಂದ್ರ ನಾಳೆ ಮ
ಅದೇ ಬರ್ರಿ ನೀವನ್ ಮಾತಾಡಮ್ಮ ನಾವ್ ನೀವು ಎಲ ಸೇರಿ ಹೋಗಮ್ಮ
ಈಗ ಹೋಗ್ಬೇಕ ಹೋಗಂಗಿದ್ರ ಮತ್ತೆ ಲೇಟ್ ಆತಪ್ಪ ಮತ್ತ ಆಗಲ ಕೆಲ್ಸ ಇದು ಇವತ್ತಲ್ಲ ನಾಳೆ ನಾಡ್ದಾಗೆ ಹೋಗ್ಬಿಡುದ
ಹಾ ನಾಳೆ ನಡ್ದಾಗ ಹೋಗ್ಬೇಕು ಆತ ಕೆಲ್ಸ ಆರಾಮ್.
ಮ ಮಳೆ ಬತ್ತಪ್ಪ ನಮ್ ಕೆಲಸಗಳು ನಡೀತಾವ ದೊಡ್ಡ ಅರವತ್ತ ಎಕರೆ ಹೊಲ ಕಬ್ಬ ಮಾಡಿ ಒಂದು. ಕಬ್ಬ ಅರವತ್ತ ಎಕರೆ ಕಬ್ ಮಾಡಿನಿ
ಹ್ಮ್ ಅದ್ ಏನನ್ ಏನೇನ್ ಬೇಕು ಪ್ರೊಸೀಜರ್
ಅಪ್ಪ ಅದು ಕಬ್ಬು ತರ್ಬೇಕು ಫಸ್ಟು ಕಬ್ಬ ತಂದು ಕಟ್ ಮಾಡ್ಬೇಕು ಹಾ ಅದ ತಂದ ಕ ಕಟ್ ಮಾಡ್ಬೇಕು ಅದು ತಂದು ಒಂದೊಂದ ಒಂದೊಂದ್ ಗೇನ್ ಕಟ್ ಮಾಡಿ ಬೋದ ಹಾಕ್ಬೇಕ
ಹ್ಮ ಬೋಲ ಹಾಕಿ
ಟ್ರ್ಯಾಕ್ಟರ್ ಬೋದ ಹಾಕಿಸಿ ಏನ ಅದ ಕಟ್ ಮಾಡಿ ಕಟ್ ಮಾಡಿ ಒಂದೊಂದಂದ ನೀರು ಹಂಗೆ ಕಂಟಿನ್ಯೂವ ಚಾಲೊ ಇರಬೇಕ ಅದಕ್ಕ
ಓಹ ನೀರಾಗ ಹಾಕ್ಬೇಕದ
ಹಾ ನೀರಾಗಿ ಒಟ್ಟೆ ಒಳಗ ತುಳಿಬೇಕದ ಕಬ್ಬಿಗೆ ತುಳುದ್ ಆಯ್ತು ಇದ ಬೋಧ ಮ್ಯಾಗ್ ಇಟ್ಟು ಕಾಲಿಲೇ ತುಳದ ಬಿಡದು ಒಳಗೆ ಹೋಗ್ತದ ಆಯ್ತು ಒಂದ್ ವಾರ ಎರಡ್ ವಾರದ ಬೀಜ ಬಂದ್ಬಿಡ್ತದೆ ಮ್ಯಾಗ ಇದು ಮಳಿಕೆ ಹಾ ಮಳಕಿ ಹ ಬಂದಬೀಡತ ಅದೆಲ್ಲ ಗೊಬ್ಬರ ಅದು ಪ್ರೊಸೀಜರ್ ಏನೇನರ್ತ ಕೊಟ್ಟಬಿಡ ಲ್ಲ ಎಷ್ಟು ಬರ್ತದ ಇದ ಕಬ್ಬ ತಂದ ಹಾಕಾಕ್ ಮಾಡಾಕ ಕಡಿ ಕಡಿಮಿ ಒಂದು ಹತ್ತ ಎಕ್ರ ಮಾಡಿದಪ್ಪ ಒಂದು ಎರಡುವರೆ ಲಕ್ಷ ಬೀಸಾ ಬರುತ್ತ
ಬರೇ ಬಿಜಕೇ
ಬೀಜಕ್ಕೆ ಬಾ ತುಟ್ಟಿ ಅವ್ರು ಎಲ್ಲ ಆರು ಸಾವಿರ ರೂಪಾಯಿ ಟನ್ ಕೊಡ್ತಾರೆ ಬೀಜಾ
ಬೀಜ ಅಲ್ ಕಪ್ಪು ತಗೋಬೇಕ್ ನಾವು
ಕಬ್ಬೆ ಮತ್ತುತ್ತ ಅದಕ್ಕೆ ಬೀಜ ಅಂತಾರೆ ಅವು ಕಬ್ಬಕ್ಕೆ ತಿನ್ನೋ ಕಬ್ಬ ಬೇರೆ ಇರತ್ತ ಮತ್ತ ಬೀಜನ ಬೇರೆ ಇರ್ತಲ್ಲಣ್ ಅವೆ ಬ್ಯಾರಿ ಇರುತ್ತವನ್ ಹಾ ಅಂದ್ರೆ ಸೇಮ್ ಇರ್ತವ ಬಟ್ ಬಟ್ ಅವೆಲ್ಲ ಬೀಜದದಾಗ ಸ್ವಲ್ಪ ಹ ಇದ ಸಕ್ರೆ ಅಂಶ ಬಾಳ ಇರುತ್ತ ಸ್ವಲ್ಪ
ಹಾ ಹಾ ಹೌದೌದು
ಹಾ ಅವ ಕಡೆಗೆ ಮಾಡ ಅವಕಲ್ಲ ಮತ್ತೆ ಗೊಬ್ಬರ ಕೊಡಬೇಕು ಒಂದು ಎಕರೆಕ್ ನಾಲ್ಕು ಚೀಲ ಡಿಎಪಿ ಚಲ್ಬೇಕು. ಎಷ್ಟ ದಿನ ಕೋಮೆ ಇಲ್ಲ ಒಂದೇ ಸಲ ಚಲ್ಲಿ ಬಿಡ್ಬೇಕು ಒಂದ್ ಸಲ ಅಲ್ಲ ಎರಡ್ ಸಲ ಚೆಲ್ಲಿದ್ರ ಆಯತ್
ಎಣ್ಣೆ ಪನ್ನಿ ಹೊಡಿಬೇಕೇನ
ಎಣ್ಣೆ ಎರಡ್ ಸಲ ಹೊಡಿಬೇಕು ಎಣ್ಣೆ ಸಣ್ಣವ ಇರೋ ಟ್ಟಿಗೆ ಹೊಡಿಸತ್ತಾವ ಎಣ್ಣೆ ಬಾಳ ದೊಡ್ಡವ ಹೊಡಿಸಲು ಟೋಕಟ ಆಯ್ತಪ್ಪ ಅಂದ್ರ ಆಯ್ತು ಮುಗಿತದರು ಹ್ಮ್ ಆಯ್ತು ಅವಕ ಏನು ನೀರು ಒಂದ ಮೇನು
ಹೌದೌದು
ನೀರ್ ಒಂದಿದ್ರೆ ಆಯಿತು ಸಾಕ ಬರೆ ಗೊಬ್ರ ಡಿಎಪಿ ನೀರ್ ಮೇನ್ ಅದಕ್ಕ ಆ ನೀರ ನೋಡ್ ಮೇನ್ ಮೇನ್ ನೀರ ನೀರ ಮನುಷ್ಯ ನೀರಲ್ಕ ನಡೆದೇ ಇಲ್ಲ ನಡೆದ ಅಲ್ಲ ಹೌದು ಹೌದು ಬಾಳ್ ಗಳಿಕೆದ್ರ ಅದ್ರಗ ಎಕರೆಕ ನಾವು ನೋಡ್ರಿ ಇಪ್ಪತ್ತು ಹತ್ತು ಸರ್ ಕೊಟ್ಟ ಅರವತ್ತು ಎಕರೆ ಮಾಡಿನ್ ಎಲ್ಲಿಯೋ ಎಕರೆ ಎಕರೆ ಇಪ್ಪತ್ತೈದು ಸಾವಿರ ಕೊಟ್ಟಿ ಅರವತ್ತು ಎಕರೆ ಮಾಡಿ ಇಲೇ ಈ ಕಡೆ
ಇಪ್ಪತ್ತೈದು ಸಾವಿರ ಅಂದ್ರ ಏನ ಶೆತಿಗಿಯ ಮಾಡಿಯೆನ್.
ಹ್ಮ ಹ್ಮ್ಮ್ ಪಂಚರ್. ಅದೇ ರೀ ಈ ವರ್ಷ ಏನು ಮತ್ತ ಆಯ್ತಪ್ಪ ಕೆಲಸ ಹೆಂಗೆ. ಒಂದ್ ರೋಸ್ ರೋಸ್ ಬುಕ್ ಮಾಡದ.
ಹ್ಮ್ ಮತ್ತ.
ಒಂದ ಬಿ ಎಮ್ ಡಬ್ಲ್ಯೂ ಸಾಕು ಇಷ್ಟು ಸಾಕ.
ಒಳೆ ನೋ ಈ ತರ ಅಂದ.
ಮಾಡ್ಬೇಕಲ್ರರಿ ಏ ಏನಾದ ಜೀವನ್ದಾಗ. ತಿನ್ನೋದು ಉಣದು ಇಪ್ಪ್ತಾಯ್ದ ಲಕ್ಷ ಬರುತ ಕರ್ಚ ಹ ರೀ. ಹೊಲದ ಒಂದ ಇಪ್ಪತ್ತಐದ ಲಕ್ಷ ಬಂತ ಅಂದರ್ ಏ ಈಗ ನೋಡ್ರಿ ಅಡ್ವಾನ್ಸ್ ಕೊಟ್ಟ ಬಂದೆನ್ರಿ ಈಗ್ ಏಟ ಏನ್. ಅಂದ್ರ ಹದಿನೈದ ಲಕ್ಷ ಕೋಟೆನ್ರಿ ಈಗ. ಕೊಡಬೇಕ ಇಲ್ಲ ಇಲ್ಲ ಅಡ್ವಾನ್ಸ್ ತೋತಾರಿ ಅವರ ಹಂಗಯಲ ಕೊಡಲ್ರಿ ಹೌದ ಹೌದ ಲಾಸ್ ಆಯ್ತಮತ್ತ ಅಂತರ ಅವರ ಈ ಅಡ್ವಾನ್ಸ್ ಕೊಟ್ರ ಅವರು ಕೊಟಾರಿ ಅದರ ಕೋಟಿರ್ತೀವಿ ಈಗ ಬೆಳಿ ಬಂದಗಳೇ ಒಂದ ಹದಿನೈದು ಲಕ್ಷ ಕೊಡ್ಬೇಕ ಮೂವತ್ತ ಲಕ್ಷ ಅತ್ರಿ ಟೋಟಲ್. ಮೂವತ್ ಲಕ್ಷ ಮತ್ತ ಇದೆ ಹೊಲ್ದ ಮೂವತ್ ಲಕ್ಷ ಆ ಗಳಿಕೆ ಟೈಮ್ ಅದು. ಇದ ಒಂದ ಐವತ್ತ ಬರುತ್ತ ಏನ ಕರ್ಚ ಹಾ ಆ ಕಡೆ ಕಡೆ ಐವತ್ತ ಬಂದ ನಮ್ಗೊಂದ ಅರವತ್ತ ಎಪ್ಪತ್ತ ಲಕ್ಷ ಉಳಿತವ. ಒಂದ್ ಒಂದ್ ಒಂದ್ ಒಂದುವರಿ ಕೋಟಿ ಆಯ್ತಾ ಲಾ ಹ ಒಂದುವರಿ ಕೋಟಿ ಆಯ್ತ ನೋಡ.
ಹ್ಮ್ ವಜ್ಜಲ ಮತ್ತ ಅಂದ್ರ.
ಫುಲು ವಜ್ಜಿ ಈಗ ಏನ್ ಬೆಳಿ ಬೇಕ್ ನೋಡ್ರಿ ಬಾಳದ್ರ ಭಾರಿ ಅತಯ್ತಿ ಎಲ್ಲಾ. ನಮ್ಮ ಹೂ ಅದು ನಾಳ ಮಗಳಿಗೆ ಇಟುಬಿಟೆನು ಒಂದು ನಲವತ್ತೈದ ಮಂದಿಗೆ. ಅಷ್ಟ ಮಂದಿಗೆ ಯಾಕೋ ನಲವತ್ತೈದ ಮಂದಿಗಿ ಮತ್ತ ನೀರ್ ಬಿಡ್ಬೇಕಲ್. ಹೂ ಅ ಕಡೆ ಹೊಲಗೋಳು ಆಕಡೆ ಈಕಡೆ ಕಡೆ ಕಡೆ ಕಡೆ ಅವ ನಮ್ಮ ಯ ಒಂದ ಕಡೆ ಇಲ್ಲ ಅವು. ಹ ಅಕಡಿ ಕಡೆ ಇ ಕಡೆ ದೂರ ದೂರ ಅವ.
ಹ್ಮ್.
ಒಂದೊಂದು ಹೊಲಕ್ಕ ಇಬ್ಬಿಬ್ಬರು ಆಳ ಮಕ್ಕಳ ಆರ ಬೇಕ ಅಲ್ರೀ.
ಬೇಕೋ ಬೇಕಾ ಆರಾಮ.
ಅವ್ ನೀರ ಕಂಟಿನ್ಯೂ ಇರ್ಲೇಬೇಕ ಅವಕ ನಡೆ ನೀರ್ ಆ ಆ ಮೆಂಟೇನ್ ಮಾಡ್ತೆ ಇಲ್ಲ ಹ ಸುಮ್ಮ ಅಷ್ಟೇ ಅವರಿಗಿ ರೋಕ. ಅ ಕೊೂಡದು ಅದು ಕೊೂಡದು. ಊಟ ಗೀಟ ಎಲ್ಲ ನೋಡ್ಕ ಮತ್ತೇನಲ್ಲ ಆಯ್ತು ಸುಮ್. ಕು ಕುಂದರೋದ ಇಲ್ಲಿತ್ತ ಕುಡ್ತ ಉದ್ರಿ ಸುಮ್ಮ್ ಉದ್ರಿ ಕೂಡದ. ಏ ಮಾಡ್ಬೇಕೊ ನಿಂದ ಕೆಲಸ ಹಿಂಗ ಮಾಡಿದ್ರೆ ಎಲ್ಲಾ ಏ ಮಾಡ್ತೀವಿ ಅಲೋ ಅವಾಗಾಗ ನಾವಂದ ಮಾಡ್ತಿರ್ತತಿೀವಿ ಅವಾಗವಾಗ.
ಎ
ಏನ್ ಮಾಡ್ತಿ ಅಪ್ಪ ಕೆಲಸ ಯಾವಾಗ ನೋಡಿದ್ರು ಹಿಂಡ್ ಕೊಂಡ ಕುಂತೀರ್ತಿ ಅಲ್ಲ ಯ ಇಲ್ರಿ ಹಂಗ ಹೆಂಗ ಮಾಡ ಬೇಕ್ ಕುಡಿಬೇಕು ಈ ಕಡಿ ಕೆಲಸನು ಮಾಡ್ಬೇಕು ಎಲ್ಲಾನ ಮಾಡಬೇಕ. ಕಬ್ಬಿನ ಮಷೀನ್ ಮತ್ತ ಏನ ನಿಮ್ ಮಾವ ಎ ನಮ್ಮ ವ್ಯವಹಾರ ರಿ ಕಬ್ಬಿನ ಮಷೀನ್. ಅದನ್ನ ನಾವೇ ತೊಂದ್ಬಿಟ್ಟು ನೋಡ್ರಿ ಕಬ್ಬ್ ಕಡಿದ ಬ್ಯಾಡ ಅಂತ ನವ ಮಷೀನ್. ಹೌದು ಬಿಡ ಎಷ್ಟು ಬಿತ್ತು ಮಷಿನ್ಕ ಮಷೀನ್ ಕ ಎಲ್ಲಾ ಮಿಷೀನ್ ಟ್ಯಾಕ್ಟರ್ ಕೂಡಿ ಒಂದ ಎರಡವರೆ ಕೋಟಿ ಒಂದವರೆ ಕೋಟಿ ಬಂದದ. ಅಷ್ಟ ರೊಕ್ಕ ಎಕ್ಕಡಿ ಬಂದುವೋ ಈ ಯ ಇಲ್ಲ ಲೋನ್ ಅವಲ್ರಿ ನಿಮ್ಮ್ಂತರ ಲೋನ್ ಅದು ಮಾಡ್ಸ್ತಾರ. ಅಷ್ಟ್ ಏನ್ ಕೊಡ್ತಾರೊ ಲೋನ್ ಒಂದೂವರೆಕೋಟಿ ಅಂದ್ರೆ ಕೊಡ್ತಾರೆ ಹಂಗೆ ಒಂದ್ ಎಪ್ಪತ್ತ. ಇತ್ತ ಎಂಬತ್ತು ಲಕ್ಷ ಲೋನ್ ಕೊಡ್ತಾರ ಒಂದ್ ಕೈಲ ಒಂದ ದಿವ್ಸ ಐವತ್ತ ಅರವತ್ತು ಲಕ್ಷ ಕಟ್ಟಿದ್ರ ಹ್ಮ್. ಆತ ಏನ್ ಹಂಗಂಗಿಲ್ರಿ ಈಗ್ ಈಗ ದೇಶನೇ ಚೇಂಜ್ ಆಗಿಬಿಟ್ಟದ್ರ ಹಂಗ. ಸರಿತೋರಿ ಹೇಳ್ರಿ ಫೋನ್ ಹಚ್ಚಕತರ ಆ.